ಏ ಮಾಡ್ತಾಡ್ದ ಯ ಕವಶ ಉಂಟು
ಹಾ ಲ ಸುಮನೆ ಕೂತಿದ್ದ ನೋಡಿ ನೀನಾ ಹಾ ಎಲ್ಲ ಇವಾಗ ಜಸ್ಟ್ ಬಂದೆ ಗೋಲ್ಬರ್ಗ ಹೋಗ್ದಿದೆ ಕಾಲೇಜ್ ಎಲ್ಲ ಹಾಫ್ ಡೇ ಕೊಟ್ಬಿಟ್ರೆ ಬಂದಿನ ಜಸ್ತಿ ಅಷ್ಟ
ಗುಲ್ಬರ್ಗಣ ಗುಲ್ಬರ್ಗ ಕಕ್ ಹೋಗಿದ್ದಿ ಬೇಡ್ ಮಾಡಿದ್ಯಲ್ಲಾ
ಹಾ ಬೇಳ್ ಮ್ಣಿ ಗೌರ್ಮೆಂಟ್ ಕಾಲೇಜ್ ಐತೆ ಗೌರ್ಮೆಂಟ್
ಗೌರ್ಮೆಂಟ್ ಸೆಟ್ಟಾ
ಇಲ್ಲ ಬ್ರೋ ಅದು ಗೌರ್ಮೆಂಟ್ ಶೀಟ್ ಆಯತಿತ್ತು ಆಗ್ಲಿಲ್ಲ ಮತ್ತೆ ಪೇಮೆಂಟ್ ಶೀಟ್ ಮಾಡ್ದ ಹೋಗಿಸ
ಪೇಮೆಂಟ್ ಎಷ್ಟು ಮಾಡಿದ
ಪೇಮೆಂಟು ವರ್ಷಕ್ಕೆ ಟೋಟಲ್ ಎರಡು ವರ್ಷಲ್ಲ ಎರಡು ವರ್ಷ ಸೇಸ ಒಂದು ಇಪ್ಪತ್ತು ಬರ್ತತಿ ಚಮ್ಮಿ ಮೋಸಾರ್ ಕಟ್ಬೇಕು ಹಾ ಎರಡು ವರ್ಷ ಸರಿ
ಹಓ ಊಟ ಗಿಡ ಎಲ್ಲ ಚೆನ್ನಾಗಾಗಿದೆಾ
ಏ ಯಾವ ಊಟೊಬ್ರು ಅಷ್ಟೇ ಅಜಜಸ್ಟ್ ಆಾಸ್ಟಲ್ ಚೆನ್ನಾಗಿ ನೀ ಎಲ್ಲಿದೀಗ
ಆೇಲೆ ಆಾಶಲ್ಲಲ್ಲ ಇದೆ ಬ್ರೋ
ಹೌದಾ ಹೆಂಗ ನಿಮ ಚೆನ್ನಾಗಿದೆ ಆಸ್ಲದುು
ನಮ್ಮರ ನಮ್ಮಲ್ಲಿನೋ ಚೆನ್ನಾಗಿಲ್ಲಬ್ರ ಸಾಂಬಾರ್ ತೀರಾ ಮಾಡಿದ್ರರು ಪಲ್ಲಯ ಜಲ ಮಾಡಲ್ಲ ಪಲ್ಯ ಚಲ ಮಾಡಿದ್ರೆ ಸಾಂಬಾರ್ ಜಲ ಮಾಡಲ್ಲ
ಹ್ಮ್ ಅಲ್ಲಿ ನಿಮಲ್ಲಿ ಕೋಳಿ ಮಂಜು ಅಂತ ಇದ್ನಲ್ಲಾ ಸತ್ನ ಬದ ಕೆ ನವುನು ಹ ಮಾಡ್ತನಲ್ಲ ಬಿಟ್ಟು ಈಗ
ಬ್ರೋ ಎಲ್ಲೇ ಯಾರು
ಹೌದಾ ಇವ ಹುಚ್ಚು ಚಾಪರ್ ಮಾಡ್ತದ್ ಬಿ ಟ್ಟ
ಹ್ಮ ಗತ್ತಲ್ಲ ಬರ ಮೆಂಟಲ್ ಆಗಿದ್ದನ್ನ ನೋ
ಹೌದಾ ಹೇಗತ್ತು ಚೆನ್ನಾಗಿಗಿದೆ ಆರಾಮಿದ್ಯಾಾ
ಹಾ ಆರಾಮೇದ ಉಂಟವಾ ನೀವು
ಹ್ಮ್ ಹೆೇಂಜ್ ಐ್ತಿ ನಿನ್ ಗಾಡಿ ಸ ಮತ್ತೆ ಮಾರ್ಬಿಟ್ಟ್ಯಾ ನಿನ್ ಗಾಡಿ ಇದ್ಯಾ
ಗಾಡಿ ಮಾರಿ ಏನ್ ಮಾಡ್ಲಿಬರು ಇಷ್ಟ ಪಡ್ತವನ್ ಗಾಡಿ ಎಲ್ಲಾ ಮಾರಕ್ ಆಗತ್ತ
ಹ್ಮ್ ಹಾ
ಇಸ್ಟ್ ಪಟ್ ಗಾಡಿ ತೊಗೊಂಡಿದ್ದಿಲ್ಲ ಮಾರಕ್ಕಾಗುತ್ತಣ
ಹ್ಮ ಇಲ್ಲ ಮೊನ್ನೆ ನ ಏನ್ ಕಟಕ ಇತ್ತಲ್ಲ ಅಂತ ಸಾಲ ಮಾಡ್ಕೊಂಡ್ಬಿಟ್ಟ ಅಂತ ಹೇಳ್ದತ್ತ ಅದಕ್ಕೆ ಕೇಳಿದೆ
ಯಾವ್ದಬ್ರಾ
ಮೊನ್ನೆ ಕ ಈ ಕಟ್ಟೋದಾಗಲ್ಲಂತಂದಿಲ್ಲನ ಅದ ಹತ್ತಸ ಮಾರ್ಬಿಟ್ಟ ಮಾಡ
ನಿಮ್ಮಾಯಿ ಕಟ್ಟ ಕಟ್ಬೋದು ಬ್ರೋ ಸ್ವಲ್ಪ ಸೆಕ್ ಆಗಿತ್ತು ಅಮೌಂಟ್ ಇತದಲ್ಲಾ ಅದಕ್ಕೆ ಮ ಮಾಡೋದೇನಿಲ್ಲ ಬಟ್ ಅಮೌಂಟ್ ಅಡ್ಜಸ್ಟ್ ಮಾಡಿ ಕಟ್ಬೇಕು
ಹ್ಮ ಹ ಎಂತಕತಿ ನಿನ್ಲಯ್ತ ಅದ ಗಾಡಿ ಇ ಗಾ ಇನಲತೆ ಆಯಭಾಗ ಮರ ಬಿಟ್ಟಂತಂದ
ಗಾಡಿ ನನ್ನ ಹತ್ರ ಇದೆ ಬ್ರೋ
ಮತ್ತೆ ಕಾಲೇಜನಾಗ ಹೋಗ್ಬೇಕಾ
ಹ್ಮ ಕಾಲೇಜ ಏನ ಇಲ್ಲಬ್ರೋ ಮುಗ್ದಿದೆ ಮತ್ತೆ ನು ಎಲ್ಲಿ ಹಚ್ಚಿಲ್ಲ ಹಚ್ಚಿದ್ಮೇಲೆ ಹೋಗ್ಬೇಕು
ಹ ಹ ಹಾಸ್ಟೆಲ್ ಇದೆ ಮನೇಲಿದ್ಯಾ
ಬ್ರೋ ಇಲ್ಲೇ ಹಾಸ್ಟೆಲ್ ಅಲ್ಲಿ ಇದ್ದೆ ಹೂ
ಮತ್ತೆ ಹೋಗ್ಬೇಕಾ ಮನೆಗೆ
ಹಾ ಹೋಗ್ಬೇಕು ಬ್ರೋ ಈಗ ಒಂದು ಟೈಮ್ ಐದು ಐದುವರೆ ಆರಕ್ಕೆ ಹೋಗ್ಬೇಕು
ಹ್ಮ ಹ್ಮ ಹ್ಮ
ಮ ಏನ್ ಮಾಡ್ತವ್ರೊಬ್ಬ್ರ ಮತ್ತೆ ಮನೆಯಲ್ಲೆಲ್ಲಾ ಆರಾಮ
ಮತ್ತತ್ ಆರಾಮ ಮನೆಗ್ ಹೋಗಿಲ್ಲ ಇನ ಇಲ್ಲಿ ಅಡ್ಮಿಷನ್ ಮಾಡಿಲ್ಲನ್ ಗುಲ್ಬರ್ಗ್ ಹೋಗಿಲ್ಲ ವಾಪಸ್ ನಾನು ಹೋಗಬೇಕು, ಹಬ್ಬಕ್ಕ
ಹೌದಾ ಮನಲಿ ಯಾರು ಕಾಲ ಮಾಡಿಲ್ವಾ
ಮಾಡಿಲ್ಲ ಬ್ರೋ ನಾನೇ ಮಾಡ್ಬೇಕು
ಹ ಹೌದಾ
ಹಾ
ಮತ್ತೆ ಬ್ರೋ ಏನ್ ಸಮಾಚಾರ
ಮತ್ತೇನಲ್ಲಾ ಹೇಳ್ಬೇಕ ಇಲ್ಲಲ್ಲ ಎಲ್ಲಾ ಹೆಂಗಿದ್ರ ಚೆನ್ನಾಗಿದ್ರ ಹಸ್ಲಫ್ರೆಂಡ್ಸ್
ಎಲ್ಲಾ ಚೆನಗ ಬ್ರೋ ಕಚಡ ನಮ್ಮಕ್ಕ ಸರಿ ಎಲ್ಲ ಬ್ರೋ ಅವರ ಏನೇನೋ ಮಾತಾಡತಾರೆ ಎಲ್ಲ ಬ್ರೋ ಗಲೀಜಾಗಿ
ಏನ್ ಮಾಡಕ್ ಬರಲ್ಲ ಫ್ರೆಂಡ್ಸ್
ಮ್ರ
ಹಾಸ್ಟೆಲ್ ಅಂದಮೇಲೆ ಹಂಗೆ ಫ್ರೆಂಡ್ ಸಿಂಗ್ಸ್ ಎಲ್ಲ ಇದ್ದೆ ಅದೆ
ಹಾ ಬ್ರೋ ಇದ್ದಿದ್ದೆ ಅವೆಲ್ಲ ಕಾಮನ್ ಅವೆಲ್ಲ.
ಇಲ್ಲಿ ನಂಗ್ ಫ್ರೆಂಡ್ಸ್ ಇಲ್ಲ ಬರ್ಬಾರ್ದ್ ನಮ್ಗೆ ಕಾಮನ್ ಆಗ್ಬಿತ್ತತ್ತು ಅದ ಜೊತೆಗಿದವಿ ನ ಇದ್ರಾಂಗ
ಹ್ಮ್ ಹೌದು
ಹ್ಮ ಮತ್ತೆ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ
ಎಲ್ಲಾ ಚೆನ್ನಾಗಿದ್ದಾರ ಬ್ರೋ
ಹೌದೌದು ತಂಗಿ ಮಾಡಡ
ಹ್ ಹೂ ಬೇರೆ
ಹ ಮತ್ತೆ
ಹೋಗ್ಬೇಕ್ ತಾನೆ ಊರ್ಗೆ
ಹ ಇನ್ನು ಎಕ್ಸಾಮ್ ಸ್ಟಾರ್ ಇ ಅಂತ ಹೇಳಿದ ೇಟ್ ಫಿಕ್ಸ್ ಆಗ ಡೇ ಫಿಕ್ಸ್ ಆದ ಎಕ್ಸಾಮ್ ಬರ್ ಮುಕೊಂಡ ಹೋಗ್ಬಬೇಕು
ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಎಕ್ಸಾಮದು.
ಹಾ
ಮ್ಯಕ್ಸಿನ್ ಡೇಟ್ ಬಿಕ್ಸ್ ಆದ ಮೇಲೆ ಹೋಗ್ಬೇಕಂದ. ಹ್ಮ್ ಅವನೆಲ್ಲಿ ಆಕಾಶ
ಹೂ
ಎಲ್ಲ ರೂಮ್ ಅಲ್ಲಿ ಇರ್ಬೇಕು ನೀವು ಆಕಾಶ್ ತಾನೆ ಇನ್ನೊಬ್ಬ ಆಕಾಶ್ ಕೇಳ್ತಾ ಇದ್ದೀರಾ
ಆ
ನೀವ ಅಲ್ವಾ ಆಕಾಶ ಇನ್ನೊಬ್ಬ ಆಕಾಶ ಕೇಳ್ತಾ ಇದ್ದೀರಾ
ನೀನ್ ಕುಚಿಕ್ಕ ನೀನ್ ಕಟ್ಟಿಕತೆನಲ್ಲ ಹೋಗಲಾ
ನಮ್ಮ ಕುಚಿಕ್ಕ ನನ್ನತ್ರ ನೆ ಇದಾನೆ ಬ್ರೋ ನಮ್ಮ ಕುಚಿಕು ನನ್ನ ಹತ್ರಾನೇ ಇದ್ದಾನೆ ಬ್ರೋ
ಹೌದಾ ಆರಾಮದಾನ
ಹಾ ಆರಾಮದನ
ಏನ್ ಕಾಲಿಗ್ದನ್ ಮಳೆ ಮಾಡೋ ನ ಇಲ್ಲ
ಕಾಲೇಜ್ ಮಾಡಿರ್ಬೇಕಕ್ಬ್ರ ಒಂದು ಫೈನಲ್ ಇಯರ್ ಮುಗಿದ ಏನೋ ಬೆಂಗಳೂರ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ ಹೋಗ್ೇನು ಏನ ಇಲ್ಲ ಗೊತ್ತಿಲ್ಲ ಅವನು ಇವತ್ತು ಬಡ್ಡೇ ಇತ್ತು ಎಲ್ಲಿಗೂ ಹೋಗಿದ್ದ
ಹ್ಮ ಎಡಿಯ ಮಟಾಕವಣೆ
ಅದು ಏನು ಗೊತ್ತಿಲ್ಲ ಬ್ರೋ ಎಲ್ಲಿಕ್ಕ ಹೋಗಿತೇನ ಅಂತ ನನ್ಗ ಏನು ಹೇಳಿಲ್ಲ ಅವ್ನ ಬಂದ್ ಬಂದ್ಮೇಲೆ ಗೊತ್ತಾಗುತ್ತೆ ಮಾರ್ನಿಂಗ್ ಹೋಗಿದ್ದು ಇನ್ನೂ ಬಂದಿಲ್ಲ ಅವನ
ಹ ಮುಂದೆ ಏನ್ ಮಾಡ್ತೇನೆ ಈಗ ಡಿಗ್ರಿ ಮುಗಿತಲ್ಲಾ
ಮುಂದೇನಿಲ್ಲೊಬ್ರ ಇದು ಏನೋ ಬೆಂಗ್ಳೂರ್ಗ ಹೋಗತಾನ ಅಂತ ಬೆಂಗ್ಳೂರ್ಾಗ ಹೋಗಿ ಝೊಮಾಟೊ ಸುಗ್ಗಿ ಎವೆಲ್ಲ ಕೆಲ್ಸ ಮಾಡತಾನಂತೆ
ಎಜುಕೇಶನ್ ಕಂಟಿನ್ಯೂ ಮಾಡ ಅಂತ ಹೇಳ
ಎಜುಕೇಶನ್ ಏನ್ ಕಂಟಿನ್ಯೂ ಇಲ್ಲ ಅಂತ ಬ್ರರು ಅದ ೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ ಇ ಎಮ್ ಐಗ ಜಾಸ್ತಿ ಆಗಿದಾವಂತೆ
ಹ್ಮ ಅವಾವನು ಗಾಡಿ ತಗೊಂಡನಲ್ಲ
ಹಾ ಅವನು ಗಾಡಿ ತಗೊಂಡಿದ್ದಾನೆ ಇ ಎಮ್ ಐ ಆತಿಲ್ಲ ಜಾಸ್ತಿ ಹೆಚ್ಚಾಗಗ್ತಾ ಇದೆ ಅದಕ್ಕೆ
ಅಂದ್ರೆ ಎಜುಕನ್ ಕವಿಟ್ ಮಾಡ್ತಾನ ಕಂಟ ಮಾಡ ಅಂತ
ಎಜುಕೇಶನ್ ಕ್ವಿಟನ್ ಮಾಡಲ್ಲ ಇಲ್ಲ ಬ್ರೋ ಅಡ್ಮಿಷನ್ ಮಾಡಿ ಹೋಗ್ತಿರ್ಬೇಕು
ಹೆಮ್ಮೆ ಮಾಡ್ಬಿಡಂತೇಳ ಈಗ ಮುಂದೆ ಯೂಸ್ ಆಗ್ತದೆ
ಬ್ರಾ ಅವ್ನ ಹೆಮ್ಮೆ ಕಾಯಿ ಅವನ ಇದ್ದಂಗಿತಾನೆ ಅವ್ನ ಎಲ್ಲಿ ಮಯ ಮಾಡ್ಬೇಕಬ್ರಾ
ಏಕ ಹಂಗೆಲ್ಲ ಹಳ್ಬಾರ್ದ ಯಾರ ಟ್ಯಾಲೆಂಟ್ ಹೆಂಗಿರ್ತವಕ್ ಬರ್ಲಾ
ಹಾ ಅದು ಕರೆದೆಬ್ರಾ ಬಟ್ ಅವನು ಓರ ಎಂಟ್ರೆಸ್ ಅಲ್ಲಿ ಅವನುಲ್ಲ
ಹ್ಮ ಅದೇ ಮುಂದೆ ಹೆಮ್ಮೆ ಮಾಡಿ ಎಷ್ಟು ಡರೆಟ್ ಎಕ್ಸಾಮ್ಗೆ ಹೋಗಬ ಬಿಿಡ ಅಂತವ ನಿಂಗೆ ಸ್ವೂಪದಲ್ಲಿ ನೆಂತಲ್ಲ ಡಟ್ ಎಕ್ಸಾಮ್
ಹ್ಮ್ ತುರ್ಪುರಲ್ಲಿ ನಡೀ
ಹೋಗ ಹೋಗಿ ಎಕ್ಸಾಮ್ ಕಷ್ಟ ಶಕ್ಷೆ ಬಂತ ಅಲ್ಲಿ ಕೆಲ್ಸಿ ಹೋಗ ಅಂತಡೆ ಕೋರ್ಸ್ ಮುಗ ಈ ಕಡೆ ಎರಟ ಮುಗತಲ್ಲಾ
ಹಾ ಬಾ
ಹ್ಮ್ ಮತ್ತೆ ಎಲ್ಲ ಮತ್ತೆಲ್ಲನೆ
ಈ ಕಡೆ ಹೋಗಿಲ್ವಾ ಅವನು ಇಲ್ಲಿದ್ದಾನೆ ನಿಮ್ಮ್ರ ರೂಮ್ಲ್ಲಿ ರಾಜಣ್ಣ ಅಂತ ಇದ್ದಾನ ಅಲ್ಲ.
ಹ ಹ ಅವಗಡೆ ಹಗಣ ಮಾತಾಡ್ಕೊತಂದ ಪೌನ್ ಕಬ ಹ್ಮ್
ಹಾ ಹಾ ಹಾ
ಎಲ್ಲಿಗೆ ಹೋಗಿಲ್ಲದೆ. ಜೊತೆಗ ಇದೀವಿ ಕಾಲೇಜ್ನಾಗ ಬಂದ್ಷ್ಟ ನೋಗ್ವಿ ಈಗ ಹೊರಗೋವನ ಕಾಲ್ ಬಂತಂತ
ಹ ಹೌದಾ.
ಹ್ಮ್.
ಹ್ಮ್ ಹ್ಮ್ ಹ್ಮ್ ತಾವ ನ ಮಂಜ
ಅವನಲ್ಲ ಗೊತ್ತಿಲ್ಲಾ ಬೆಳಿಗ್ಗೆಯಿಂದ ಕಂಡಲ್ಲ ಹೋಗ ತ ನಿನ್ನ ಬಂದಲ್ಲ ನಾನು ಈಗ ಬಂದಿ ಜಾಸ್ಟ್
ಹದಾ.
ಹಾ.
ಹ್ಮ್ ಹ್ಮ್ ಹನ ಇದ್ದದಾನ ಆರಕ್ಷ ಮಂಜೂ
ಅವನು ಅವನು ಹೋಗ್ಯಾನ ಅವ್ರ ಕ್ರಿಕೆಟ್ ಆಡ್ರ ಹೋಗ ಕ್ರಿಕೆಟ್ ಆತನಿ
ಬೌಣ ಯ ಸ್ವಲ್ಪ ತಿಗ್ಳ ತಿಗ್ಳ ಇದಾನಲ್ಲ.
ಯಾರು
ಹಾ ರಕ್ಷಿ ಮಾಡ ಸರ್.
ಅ ರ ಮಂಸ
ಸ್ವಲ್ಪ ರಾಶ ಆಗಿದ್ದಾನಲ್ಲ.
ಹನ್ ಹಂಗೆ ಸ್ವಲ್ಪ ಮೆಂಟ್ಲು
ಹ್ಮ ಬರನ್ ಆಯ್ತ. ಅವ ಆಯ್ತು ಫೋನ್ ಆಯ್ತು ಅವ ಆಯ್ತು ಯಾವಾಗ ನೋಡಿದ್ರೆ ಫೋನ್ ಬಿಲ್ಲಿ ರೋನ್ಯ ನ್ ಇತ್ತಲ ಏನಿಲ್ಲ. ಅವದೇ ಸ್ವಲ್ಪ ಭಯ ಎಲ್ಲ ಏನೇನೋ ಮಾಡ್ಕೊಂಡಿರ್ತಾನೆ ಅವನು ಸಾಲಾಗಿಲ್ಲ ಮಾಡ್ಕೊಂಡು ಮತ್ತ ಏನಾದ್ರು ಮಾರ್ಕ ಕಮರ ಆ ಹ
ಸಾಲ ಅಂದ್ರ ಕಟ್ಕೋತ ನ ಅವನ್ ಮಾಡಿಸಾಲ ಅವ ಕಟ್ಕಂತ ಮನಿ ಕಟ್ತ
ಇಲ್ಲಿ ಕಡ್ಕೊಂತನ ಬೋ ಮತ್ತತ್ ಅವ್ನು ಏನಾದ್ರರು ಮಾಡ್ಕೊಂತಿ ಏನ ಮಾಡ್ಕ
ನ ಕಟ್ಟುನ್ ಫ್ರೆಂಡ ಅಲ್ಲ ಕಟ್ಟು ಮಾ ಕತ್ತನ.
ನಾವೇ ಬಿಡ್ಕೊಂತನೋದ ಹೆಂಗಿದ್ ಇಬ್ರು ಅವ್ನಿಗೆ ಎಲ್ಲಿ ಕಾ ಹಬೇಕು. ಕಟ್ಬೋದು ಸ್ವಲ್ಪ ಅಮೌಂಟ್ ಏನನು ಆದ್ರ ಅಡ್ಜಸ್ಟ್ ಮಾಡ್ಬೋದು ಅವನು ಇರ್ದ ಒಂದು ಲಾಕ್ ಕಟ್ಲಲ್ಲಿ ಮಾಡ್ಕೊಂತಾನೆ ಹೆಂಗ್ ಕಟ್ಟಕ್ ಆಗತ್ತೆ.
ಎಷ್ಟ ಮಾಡನು ಸಾಲ
ಗೊತ್ತಿಲ್ಲ ಬ್ರೋ ಏನು
ಹ್ಮ.
ನನಗೆ ಗೊತ್ತಿರೋದ. ಮತ್ತಬ್ರ ಎಲ್ಲಾ ಆರಾಮಲ್ಲ
ಮತ್ತೆ ಇರಪ್ಪ ಎಲ್ಲ ನರ ಮನ್ನಿ ನಬೇಕ ಅರಾಮಲ ಅವಲ್ಲಾರಂಗ ಹ್ಮ್ ಆರಾಮ ನೀ ಆರಾಮ ಲಲ್ಲ
ನ ಎಲ್ಲಾ ಆರಾಮ್ರ
ಹ್ಮ್ ಹ್ಮ್.
ಮತ್ತೊಬ್ರ ಏನಾದ್ರೂ ಹೇಳಿ.
ಏನಬೇಕು ಮತ್ತ ಕಡೆಲ್ಲ ಹಾ
ಎಲ್ಲಿಗಾದ್ರೂ ಹೋಗ್ಬೇಕಾ ಏನು
ಎಲ್ಲಿಲ್ಲ ಅದೇ ಕಾಲೇಜ್ ಹು ನಾನು ಹಾಸ್ಟ್ಲ್ ಕಾಲೇಜ ಅದ್ರ ಬೇಡ ಅಂತ ದಸರ ಮ ಬಾಳ್ ಬರ ಕೊಡ್ತಾರಲ್ಲಾ ಮದ್ ಮಾಡ್ಕೊಂಡ್
ಹಾ
ಬೇಡಲ್ಲಿ ಅಸೈನ್ಮೆಂಟ್ ಜಗ ಇರುತ್ತಲ್ಲ ಬರಿೋದ
ಹ್ಮ
ಬರದಗೆಸ ಮುಗಸ್ಬೇಕಾಡ ಮತ್ತೆಲ್ಲಿ ಹೋಗಂಗಲ್ಲ
ದಾ ಅಸಲ್ಮಂಟ್ ಪರ್ಚಿಯಾ ಅಡೇಲಿ
ಹ ಹ್ಮ ಕೊಟ್ರ ಒಂದ್ ಮಷ್ಟ ನಬ್ಬತ್ ಮಾಡಬೇಕು ಇಪ್ಪತ್ತೆಂಟರಾರ ಹ
ಹ ಹೌದಾ
ಹ್ಮ್
ಅದೇ ಬ್ರೋ ಆಮೇಲೆ ಒಂದ್ ಕಾಲ್ ಬರ್ತಾದೆ ಅಪ್ಪ ನ್ ಕಾಲ್ ಮಾಡ್ತಾ ಇದ್ದೇಾನನೆ ಅವನ್ ಕಾಲ್ ಹಚ್ಚಿ ಕಾಲ್ ಹಚ್ಚಿದಾಗ ಕಾಲ್ ಬಂದ್ರೆ ಕಟ್ ಮಾಡ್ತಂಗಿ ಹನ್ ಕಾಲ್ ಮಾಡ್ತಾ ಇದ್ದಾನೆ ಕಾಲ್ ಮಾಡಿದ್ರೆ ಕಟ್ ಮಾಡ್ತೇನೆ ಏನ್ ಮಾಡ್ತಾ ಇದಿರ ಸದ್ಯಕ್ಕೆ
ಸರಿ ಏನಿಲ್ಲ ಸುಮ್ಮ ಕ ಗೊತ್ತ
ಹೌದಾ ಸರಿಬ್ರ ರಿ ಕಾಲ್ ಮಾಡ್ತೀನಿ ಕಾಲ್ ಬಂತ
ಹ್ಮ್ ಸರಿತಾ